ಅವೆಲ್ಲ ಬರುಲ್ಲ ಅದ್ ಯಾಕ್ ಏನೋ ಅದ್ ಈ ಈಗ್ ಆಲ್ರೆಡಿ ಪರ್ಸ ಅಣ್ಣಾ ಇನ್ನ ಟಾಸ್ಕ್ ಅಂದ್ ಬಿಡ ಅಂತ
ಹಾಗಾದ್ರ ಕಟ್ ಮಾಡಿದಲ್ಲ ಅದ್ ಗ್ಲಿಚ್ ಆಗಿರಬೇಕ್.
ಹ್ಮು ಹ್ಮು.
ಏನ್ ಮಾಡಕ್ ಆಗಲ್ಲ.
ಅಲ್ಲಿ ಬಂತ್ಲೆ ಅದು ಐದು ಟಾಸ್ಕ್ ಇರ್ತಾವಾಲ ಟಾಸ್ಕ್ ಅ ಫೈದಾಗ ಒಂದ ಕಂಪ್ಯೂಟರ್ ಇಲ್ಲಾ.
ಹಿಂದಾಗಡೆ ಬುಳಲ್ಲ ಅದು ಅವಾಗ.
ಹ್ಮು ಹ್ಮು.
ಹಂಗೆ ತೋರ್ಸ್ತಾ ಹಂದಗಡೆ
ಹ್ಮು ಹ್ಮು.
ಮತ್ತ್ ಏನ್ ನಡ್ಸೆರಿ.
ಅದು ಅಮೌಂಟಿನ ಹಾ ತಂದಿ ಅವಗಳಿಗೆ
ಹೂ ಹೂ ನನ್ನ ಜೊತೆ ಮಾತಾಡಿದ್ದನ ಬಳತದ ಹಂಗೇ ಏನ್ ಇಲ್ಲಾ? ನಾನ್ ನಿನಗ ಹಚ್ಚಿರ್ತನೆಲ್ಲ ಅದರದ್ದನ ಒಂದ್ ಮೂವತ್ತು ನಲ್ವತ್ತ ರೂಪಯಿಂಗ್ ಬಳ್ಕಂತ ಹೋತಪಾ
ಇದರಿಂದ ತರಿ ಇಲ್ಲ ವಲ್ಲಿ
ಅ ಏನೋ ಹಿಂಗೆ ಪ್ರಮೋಷನ್ ಗಿಮೋಷನ್ ಮಾಡೋದಿತ್ತ ಅಂದರ ದೊಡ್ಡ ದೊಡ್ಡರಿಗೆ ಯಾಕ ಕೊಡಮ್ ಇಂಥ ಮಾಡಿ ಎಷ್ಟ. ಮಾಡ್ತಾರ. ಬರ್ತಾಳ
ಹ ಹೇಳಿ ಹೇಳಿ
ಎಲ್ಲಾಮ ಏನ್ ಇದ ಆದ್ಮೇಗ ಮೂವತ್ತ ಕಾಲ್ ಅದಾವ ಅಲ್ಲ.
ಹೂ
ಮೂವತ್ತ ಕಾಲ್ ಆದ್ಮ್ಯಾಗ. ಏನ ಸಾವಿರದ ಏನು ಓಡ್ಸನ ಸಾವಿರ ಏನ ಟೈಪ್ ಮಾಡಿದ್ರೆ ಅವವಾಗ ಐದನೂರು ರೂಪಾಯಿ ಆಗ್ತ ಹಾಕ್ತಾರ ಅಂತ ಅವರ
ಹೂ
ಇದು ಇದು ಕಾಲ್ದ ಮುಗಿಯದ ಇದು ಕಾಲ್ದ ಮುಗಿಯದ ಅದು ಬೇರೆ ಟಾಸ್ಕ್ ಮತ್ತ ಬರ್ತಾವ ಹಿಂಗ ಬೇರೆ ಟಾಸ್ಕ್. ಕೊಡ್ತಾರ ಮೂವತ್ತ ಕಾಲ್ ಆದ್ಮ್ಯಾಗ. ಅದ ಟೈಪ್ ಮಾಡಿಕಂತ ಕೊಡ ಬೇಕಂತದ ಅದ ಆಗಲ್ಲ ಅದಕ್ಕೆ ಸುಮ್ಮನೆ ಎಪ್ಪತ್ತರೋಂಬತ್ತ ಮಾಡಿಗೆಸಿ
ನೋಡಮ ತಗ ಇಜಿ ತಾರ ಮಾಡಮು
ಈಜಿ ಇಲ್ಲ ಅದು ಜಯಚಂದ ತನಗ ಇದನ ಮಾಡ್ಕಂತ ಕೊಡ್ಬೇಕು ಅದಕ್ಕೆ ಎಪ್ಪತ್ತರೋಂಬತ್ತ ಮಾಡಿದೆ ಅಂತ ಇಟ್ಟಗ.
ಹೂ
ಅಷ್ಟೇ ಬಿಡೋದು.
ಹೂ
ಮತ್ತೇ ಬಿಡು ಒಂದ್ ಎರಡ್ ದಿನ ಬಿಡು ಒಂದ್ ಎರಡ್ ದಿನ ನಾ ಒಂದ್ ಯಾರದಾರ್ ನಂಬರ್ ಇಸೋಂಗದ
ಹೂ
ಇಸ್ಕೊಂಡ್ ನೀನ್ ಒಂದ್ ಏಳ್ ಎಂಟ ಕಾಲ್ ಮಾಡದಿನೀ ಮಾಡಿದ್ ಮ್ಯಾಕ್ ಆ ನಂಬರ್ ಗೆ ಇನ್ ಇದ ಮಾಡಿ ಕೆಂದರಾ ಆಮ್ಯಾಗ ನೀ ಅದ ಯೂಸ್ ಮಾಡಕ ಕುಂತಿ.
ಹೂ
ಅಲ್ಲಿ ತನ ಮಾಡಕ್ ಹೋಗೋ ಬೇಡಾ ಈ ಅಕೌಂಟ್ ಕೊಟ್ಟಿದ್ದೆ ಅಂದ್ರ ಚೊಲೋ ಆಯತಿತ್ತ ಹಾ
ನೋಡ ಮತ್ತ ಎಲ್ಲ ನೀನ್ ಅಂದಿರ ಒಂದ ಕಾಲ್ ಮಾಡಂತ ಅಂದಿರ ಅದಕ ಸುಮ್ಮ ಕುಂತೆ ನಾ ನೋಡದ ದಾನಮ ಕೊಡತನ ಅವ
ಒಳಿದ ಅತ್ತ ಇವತ್ತ ಮೂ ಒಂದ್ ಮೂರು ಐವತ್ತ ಇನ್ನ ಇನ್ನ ನಾಕ ಸತಿ ಹೆಚ್ಚಿದೆ ಅಂದ್ರೆ ಮುಗಿತ ನೋಡ ನಿಂದ ಟಾಸ್ಕ್.
ಹೂ
ಇನ್ ನಾಲ್ಕ ಸತಿ ಹೆಚ್ಚಿದ ಅಂದ್ರ
ಈ ಈ ಕೋಕ್ ಹೋಲಾಗಳ ಕೊಡಲೇ ಏನ್?
ಹೂ ಕಾಲ್ ಆದ್ಮೇಗ ಕೊಡ ಹಿಂದಗಡೆ ಈ ಈಗ ಈಗ ಎರಡ ಎರಡ ಮುಗುದು ಈಗ. ಈಗ ಒಂದ್ ವೇಸ್ಟ್ ಮಾಡಿದ್ ಇದೊಂದು ಇದೊಂದಾದ್ರೆ ಎರಡ ಆತಾವ ನಾನ್ ನಿನಗ್ ಒಂದ ಹತ್ ಹಚಿದನಲ್ಲ ಅದ ಅದರನ ಮತ್ತ ನಾಳೆ ಗಟ್ಟಿಗೆ ಆದವು ಪ್ರೊಸೆಸಿಂಗ್ ಆಗಿ ನಾಳೆ ಸಂಜೆ ಪ್ರೊಸೆಸಿಂಗ್ ಬಂತ ಅಂದ್ರೆ ನಾಡ್ದ ಹಚ್ಚಿ ನಾಡದಟ್ಟಿಗೆ ಒಂದ ಎರಡ್ ನೂರನ ಬರ್ತಾವೆನಂತ.
ಹ್ಞ ಹ್
ಅದಕ್ಕೆ ಹಾಕೊಂಡರ್ಲೆ. ಒಂದ್ ಐನೂರುಪಾಯಿ ಕಣ್ಣ ನಾವ್ ಮಾಣಿಕರೆಡ್ಡಿ ವಿಕೇರಣ್ಣ್.
ಹ್ಮಂ ಹ್ಮಂ
ಯ ನಿನ್ನೆ ನಿನ್ನೆ ಆ ಮೊನ್ನೆ ಆಯ್ಕ್ಯನ ಅಂತ ಅದು ಒಂದಿನ ಪ್ರೊಸೆಸಿಂಗ್ ತೊ ಅಂತದ ಅದು ಸಂಜೆ ಹನ್ನೊಂದಕ್. ತಂಗ್ ಬಳ್ತಾವ ಅಂತ ರಕ್ಕ.
ಹ್ಮ್ ಹ್ಮ್
ಏನಾರ ನೀ ಅದು ಇದು ಮಾತಾಡಿದ ಅಂತ ಇಟ್ಗ.
ಹ್ಮ್
ಯೂಸ್ ಮಾಡಿದ ಅಂದ್ರೆ ಆಯ್ತ ಅದ್ ಕಾಲ್ದ ತೊಗೋಲ್ಲಂತ ಅವ್ರರು. ರಿಜೆಕ್ಟ್ ಮಾಡ್ತಾರ ಅದು ಕಾಲ್. ಅಂತ ಅನ್ನಪ್ಪ.
ಅಂದ್ರ ಮಾತಾಡಿದ ವೆಸ್ಟ್ ಅಂದಿ ಅಂದ್ರ್.
ಹ ಅ ವೇಷ್ಟಟ್ ಅದ್ನೇರ ಬ್ಯಾಡ್ ಓಡ್ಸ ಮಾಡಿದ್ರ. ಅಂಗರುತದಿಂದ ಏನ್.
ಹ್ಮ
ವೇರಿಫೈ ಮಾಡ್ತಾರ ಅವರು ಸು ಸುಮ್ಮ್ ಏನ್ ಹಿಂಗ ಏಐ ಮನೆಯರು ಬಂದವಲ್ಲ ಅದಕ್ ಹಾಕಿರ್ತ. ರ್ ಹಿಂಗ ಏನ್ ಓಡಸ್ ಬಂದ್ರು ಇದು ಮಾಡ್ರ ಅಂತ ಹೇಳಿದಂತಾರ.
ಹ್ಮ್ ಹ್ಮ್
ಗಿದ ತನ್ ಸ್ಥಾನೀಯ. ಆಗಲೇ ಗೇಮ್ ಆಡೋಕ್ ಕುಂತಿದ್ರೆ ವಿಕ್ಕ ನೀನು ಪ್ರಶ್ಯ.
ಯಾವಾಗ
ಆಗಲಮ್ಮಂತ.
ಹಾ ಹಾ
ಹ ನಂದು ಮುಗಿತಂತ ತಿಟ್ಗ ಪ್ರೆಶ್ ಏನ್ ಮಾಡಲ್ಲವ.
ಹ್ಮ
ಅದೇ ಅಕೌಂಟ್ ಗಿಕೌಂಟ್ ಇದು ಆಗತವಪ್ಪ ಯಾಕ ಮಾಡ್ಲ ಅಂತಾನ.
ಹ್ಮ್
ಅದಿಕ್ಕೆ ಅವ್ ನಂಬರ್ ತೊಗೊಂಡಗ ಎಸ್ ಅಕೌಂಟ್ ನಂದು ಕೊಟ್ಕಂತೀನಿ ನಾನು.
ಹ್ಮ್
ನಂದು ಕೊಟ್ಕೊಂಡ್ ಅವ ನಂಬರ್ಲೆ ಯೂಸ್ ಮಾಡಕ್ ಮಾಡಿದೆ.
ಹ್ಮ್ ನಡಿತಿ ತೊಗೊ.
ಹದಕ್ಕೆ. ಅದಕ್ಕೆ ನಿಂದ ಒಂದ ಇಪ್ಪತ್ತತ್ರೋಬಂತು ಕಾಲ್ ಮಾಡಿಡಪ್ಪಾ ಒಂದ್ ನಾಕ್ ಫೋನ್ ಹಚ್ಚಿದ್ರರು ಸಂಜೆಕ್ ಯಾವಾಗ ಯೂಸ್ ಆಗ್ತದಂತ.
ಹ್ಮ್ ಅಂದ್ರೆ ನಾನ ನಾನಿಗ ಹಚ್ಚಬೇಕು. ಬಂದ್ರ ಬೇರೆಫೋನ್ ನಂಬರ್ ಇದಗೆ ಹೆಂಗ ಬ ಬೇರೆ ನಂಬರ್.
ಏನು ಬೇರೆ ನಂಬರ್. ಇದು ನಿಂದು ಮುಗಿಬೇಕಲ್ಲ. ಮುಗಿದ ಮ್ಯಾಗ ಈಗ ಫಸ್ಟ್ ಹೆಂಗ್ ಲಾಗಿನ್ ಮಾಡಿದೀನಿ ನಿಂದ ಅಕೌಂಟ್ ಅದೇ ನಮ ಅದೇ. ಟೈಪ್ ಲಾಗಿನ್ ಮಾಡೋಕು ನೀ ನಂಬರ್ ನನಗೆ ಹಾಕಿದಿದೆ ಅಂದ್ರೆ ನಾ ಅವ್ನಿಗೆ ಹಾಕ್ತನಿ ಅವ ಎಂಟ್ರಿ ಮಾಡಿದ ಮ್ಯಾಗ ಅವಾಗ ಬರ್ತವೆ.
ಹ್ಮ್
ಎಂಟ್ರಿ ಮಾಡೋಬೇಕ್.
ಹ ಅದೇನೊ ಫಸ್ಟ್ ಇದ್ದಾಗ ಯಾರಿಗಾವ್ ಬೋನಿಕ್ ಕೊಟ್ಟಾರಂತ ಅದ್ ಏನೋ ಏನ್ ಕೊಟ್ಟಾರ ಏನು ಒಳಗೆ ಏನಾರ ಮಾಡೋದಯ್ತ್ ತ್ತ್ ನನಗ್ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಕಮಿಷನ್ ಓತ್ತು ಅಂತೆ ಮುನ್ನೂರು ರೂಪಾಯಿ.
ಹ್ಮ್
ಅದು ಕೊಟ್ಟರೆ ನೀವನೇ ಒಳಗ್ ಮಾಡಕ್ ಕುಂತಾನೆ ಹಿಂಗ್ ನಾವ್ ಮಾಡ್ಕೊಂಡ್ರ ಆಯ್ತು ನಮ್ಮವು ಬರ್ ಮ ಅಂತ ಏನ್ ಹೇಳನೇ ಇದೊಂತ್ರೂ ಗೊತ್ತಿಲ್ಲ ನಮ್ಗ ಏನ್ ಮಾಡ್ವ ಅಂತ.
ಹ್ಞೂ ಹ್ಞೂ
ಅದಕ್ಕೆ ಅವನೇ ಮಾಡ್ಯನಲ್ಲ ಅವನೇ ಹಾಕ್ತಾನೆ ನಂಬರ್ ಗಿಂಬರ್ ಎಲ್ಲಾ ಹಾಕಂಗಿದ್ರೆ.
ಅವ್ ಬೆಲ್ಲಿ ಬಗ್ಲ ಹೋ ಕುಂತಿಂದ್ ಅಂದ್ರೆ ಹೆಂಗಾರ ಗೊತ್ ಮಾಡಿಕ ಕಂತಿದ್ದೇನಾ ನೋಡಿಲ್ಲ ಬಿಟ್ಟಿಲ್ಲ ಅವ ಮಾಣಿಕ್ ರೆಡ್ಡಿ ಮಾಡ್ಯನ. ಅವನ್ ನೋಡಿಲ್ಲ ಏನ್ ಮಾಡಿಲ್ಲ ಅದೇನೊ ಐತಿ ಅವನೇ ಮಾಡ್ತಾನೆ ಅಂತ. ತಂದ ಆಯ್ತು ಒಗಲ್ಲಿ ಬಿಡಪ್ಪ ನಮಗ್ ಸುಮ್ಮ್ ಅಂದೆ. ಒಂದ್ ಇಪ್ಪತ್ ಕೋಲ್ ಮಾತಾಡಿದ್ರರುನು ಸಾಕ್ ಖರ್ಚ ಆಕತವ ಮತ್ತೊಂದ್ ತಿಂಗಳ ಅಂತ ಹೇಳ್ರೆ. ಆಯ್ತ ಅವಟ್ ತಕೊಂಡು ಇದ್ಶಮಾಡ ಆಯ್ತ್ ತೆಗ್ ಬಿಡೊ ಟೈಪ್ ಮಾಡ್ಕಂತ್ ಕೂಡದ ಆಗಲ್ಲ ಅದು ಅದಿಕ್ಕೆ
ಟ್ರೈ ಮಾಡೋಂದಸಲ್ಲ ಬರಲ್ ಅಂದ್ರೆ ಬೂಟಕತ್ತಗೆ
ಟೈಮ್ ಆಗಲ್ಲ ಟೈಮ್ ಏನೂ ಇರಲ್ಲ ಸುಮ್ಮನೆ ಅವರು ಮಾತಾಡ್ದ್ ಪಿತ್ ತ್ತಡ್ದ ಎಲ್ಲಾ ಇದು ಮಾಡಿಕಂತ ಕೊಡ್ಬೇಕಲ್ಲ.
ಹ್ಮ್
ಆಗಲ್ಲ ಅದಕ್ಕೆ ಇಪ್ಪತ್ತೊಂಬತ್ ಕಾಲ್ ಅದನಾಗ ಬುಟ್ಟಿ ಅಂತ ಇಟ್ಗ
ಹ್ಮ್
ನಾವ್ ಒಂದ ಇದರ್ಲೆ ನಿನಗ್ ಫೋನ್ ಹಚ್ ಮೂವತ್ ಕಾಲ್ದ್ ಅಂದ್ರೆ ನೀನ ಫೋನ್ ಎತ್ತ್ ತ್ತಕನೂ ಬರಲ್ಲಾ ಮಾಡಾಕನ್ ಬರಲ್ಲ ಯಾರ್ ಜೊತೆ ಮಾತಾಡಕನೂ.
ಅದಕ್ಕೆ ಇಪ್ ಇಪ್ ಇಪ್ಪತ್ತೊಂಬತ್ತಕ್ ನಿಂದಿರ್ಸಿದ ಅಂದ್ರೆ ನಾ ಹಚ್ಚಿದ್ರರು ಭೀ ನೀನ್ ಮಾತಾಡ್ಬೋದು. ಅಟಟಿಗೆ ನ ಕಂಪ್ಲೀಟ್ ಮಾಡ್ಕ ನೀನ್ ನೀನ್ ಹ
ಇಲ್ಲನ್ಯಾ
ಇಲ್ಲ ಅದು ನೀ ಅಷ್ಟಿಗೆ ಬುಟ್ಟಿ ಅಂತಟ್ಟೀಗ ನೀ ಅಷ್ಟಿಗೆ ಬುಟ್ಟಿ ಅಂತ ಇಟ್ಟಿಗ ನಾ ಬ್ಯಾರೇ ನಂಬರ್ಲ್ಲೇ ಮಾಡ್ ಕಕೊಂಡ್ರೆ ಬಿ ನಾನ ಹಚ್ಚಿದ್ರರು ಬಿ ನೀ ಒಂದು ನವತ್ತು ರೂಪಾಯಿ ಐವತ್ತು ರೂಪಾಯಿ ಕಮಿಷನ್ ಹಂಗೆ ಬರ್ತಿರ್ತವ್ ನನ್ನ ಜೊತೆ ಮಾತಾಡಿದ್ ತ್ತೇಲ
ಹ್ಮ್ ಹ್ಮ್
ಈಗ ನಾ ನಿನ್ ಜೊತಿ ಮಾತಾಡತ್ನಲ್ಲಾ ನೀ ಕಟ್ ಮಾಡಿದ್ಮ್ಯಾಗ ಒಂದ ನಲ್ವತ್ ರೂಪಾಯಿ ಹಂಗ್ ಬರ್ತವ ನಂಗ. ಮೂವತ್ತು ನಲ್ವತ್ತು ಅದಕ್ಕೆ ನಾವು ಬೇರೆ ನಂಬರ್ ಯೂಸ್ ಮಾಡಿದ್ ಬಿ ನೀ ಇಪ್ಪತ್ತೊಂಬತ್ತೆ ಮಾಡಬಟ್ಟ ಅಂದ್ರೆ ಅಕ ಒಂದ ದಿವ್ ಮತ್ತ ಆಗ್ ಬರ್ತಾವ ಒಂದ್ ಎರಡು ದಿನ ಆದ್ ಕಂಪ್ಲೀಟ್ ಮಾಡಿ ಟಾಸ್ಕ್ ಮಾಡ್ಕ ಹಂಗಿದ್ರರು ಮಾಡ್ಕ ಕುಂತಿ ಅಂತ ಟೈಪ್ ಮಾಡಿದ್
ಹ್ಮ್ ಹ್ಮ್ ಹ್ಮ್
ಅದಿಕ್ಕೆ
ಕೊದು
ಹಾ
ಬೇರೆ ನಂಬರ್ ಲಾಗಿನ್ ಅತಲ್ಲ ಲಾಗಿನ್
ಲಾಗಿನ್ ಆತಿನ ಅಷ್ಟೇ ನಾ ಕಾಲ್ ಆದ್ ಬರೋದು ಇದೇ ಆಪಿಗೆ ಕಾಲ್ ಬರುತ್ತಾ.
ಅಕೌಂಟ್ ಕೊಡೋದು ನನ್ನ ಅಕೌಂಟ್ ಕೊಡ್ತನಿ. ನನ್ ಅಕೌಂಟ್ ಕೊಟ್ಟು ಫ್ರೆಂಡ್ದ ಅಕೌಂಟ್ ಕೊಡು ಅಲ್ಲಿ ರೀಸನ್ ಕೇಳತ್ ಅಕೌಂಟ್ ನಿಂದ ಅದ ಯಾರ ಅದ. ಅದ ನಿಮ್ ಮನ್ಯಾಗ ಯಾರು ಅದ ಅಂತ ಕೇಳತ್ತ ಅಕೊಂಡ್ ಕೊಡ ಟೈಮಿಗೆ. ಆಯ್ತು ಇಲ್ಲ. ಪಿ ಐ ನಂಬದೆೇ ಕೊಟ್ಟಿವ ಅಂದ್ರೆ ನಂಬ್ದೇ ಅಂದ್ರಿ ಫ್ರಂಡ್ದ ಅಂದ್ರೆ ಆಯ್ತತ್ ಮುಗೀತಲ್ಲಿ. ನಂಬರ್ ಬರ್ತಾವ್.
ಹ್ಮ್
ನಂಬರ್ ಅಕೌಟ್ ಡೀಟೇಲ್ಸ್ ಕೊಡ್ತಾನ ಅಕೌಟ್ ಡೀಟೇಲ್ಸ್ ಕೊಟ್ರೆ ಅಕೌಂಟ್ ಏನಾರ ಆಯ್ತಪ್ಪ ಅನ್ಬೇಕು ನಂದೇ ಅಕೌಂಟ್ ಕೊಡ್. ಬರೀ ನಂಬರ್ ಇಸ್ಕೊಂಡು ಲಾಗಿನ್ ಆಗ್ತನ ಅವ್ರದ ಅಷ್ಟೇ.
ಅಲ್ಲಿ ಅಕೌಂಟ್ ಮಾಡಿವಾಲೆ.
ಓ ಟಿ ಪಿ ಎಲರ್ಟ್ಗ ಅಲ್ಲಿ ಮತ್ತ ಟಿ ಪಿ ಅಂತ ಇದೆ ಯು ಪಿ ಐ ಪಿ ನ್ ಕೊಡ್ತೀವಲ್ಲಾ.
ಹ್ಮ್
ತಿಂಡ ಕೊಟ್ಟಾಗ ಅವೆಲ್ಲ ಇದು ಮಾಡ್ಕಕ್ ಬರ್ತ್ತ ನಂಬದೆೇ ಕೊಟ್ಟಂಗ ಆಗತ್ತ ಅದೆಲ್ಲಾ.
ಹ್ಮ್ ಹ್ಮ್
ಅವ್ರದ ಏ ಅಕೌಂಟ್ ಕೊಟ್ಟಟಂಗ ಆಗಲ್ಲ ಸುಮ್ ಅಕೌಂಟ್ ಲಾಗಿನ್ ಮಾಡಕ್ ಆಟೆ ನಂಬರ್ ತಗೊಂಡಂಗ ಅದು
ಅವ ಅವ್ರ ನಂಬರ್ಲೆ
ಹಾ ಲಾಗಿನ್ ಮಾಡಿದಂಗ ಗಟ್ಟಿ ನಮ್ದು ಇದು ಆತವಲ್ಲ ಅದಕ್ಕೆ ಲಾಗಿನ್ ಮಾಡಿದ್ರೆ
ಅವರ ನಂಬರ್ ಇದ್ರೆ ಫೋನ್ ಹಚ್ಚಿ ಮಾತಾಡಬಹುದಲ್ವಾ.
ಹಾ
ಅವ್ರ ಅಮೌಂಟ್ ಪೇ ಮಾಡಿ.
ಹ್ಮ
ಫೋನ್ ಹಚ್ಚಕ್ಕಾ
ಟೈಪುದ್ದ.
ಹ್ಮ್ ಆಟೇ ಈಗ ಅದೇ ಟಾಸ್ಕ್ ಕೊಟ್ರಲ್ಲ.
ಹ್ಮ್
ಅವ್ರ ಅಕೌಂಟ್ ಲಾಗಿನ್ ಮಾಡಿದಿ.
ಹ್ಮ್
ನಾ ಅವ್ರ ನಂಬರ್ ನಂಬರ್ ಹಾಕಿ ಅದಿಕ್ಕೆ. ಮಾತಾಡಬಹುದೇನಾ.
ಹ್ಮ ನಾ ಅಚ್ಚು ಮಾತಾಡೋ ಈಗ ಆ್ಯಾ್ದಾಗ ಆಗ್ತಿಲ್ ನೀ ನಂಬರ್ ಏನ ಆ್ತತಿ. ಹಾಕಿದ್ರ ಆಪ್ದಾಗ ಆಗ್ತಿವಿ ಆಪ್ಲಂದ ಅ ನಂಬರ್ ಅಲ್ಲಿಗೆ ಹೋಗುತ್ತ ಡೈರೆಕ್ಟ್. ಆಪಿಗೆ ಕನೆಕ್ಷನ್ ಇರುತ್ತೆ ಅಕೌಂಟದ ಕೊಡೋದ ಆಟೆ ನಮದು ಕೊಟ್ಕೊಂತೀವಿ ನಾವು. ಅದಿಕ್ಕೆ ನಂದು ಮುಗಿಸ್ತಾ ಒಂದ್ ಇನ್ನೊಂದು ಮುಗಿಸಿದಿ ಅಂದ್ರೆ ಗೊತ್ತಾತತ್ತು ಆ ಟಟ್ಟಿಗೆ ನೀ ಮುಗಿಸೀತಿನಿ.
ಏ ರೊಕ್ಕ ಇಲ್ಲ ಇನ್ನ ಒಂದು ವಾರ ಮೇಲೆ ಗೊತ್ತಾ.
ಅದೇ ಮತ್ತೆ. ಅದಕ್ಕೆ ನಷ್ಟೊಟ್ಟಿಗೆ ಮುಗಿಸ ಮುಗಿಸ್ಣಿ ಅಂದ್ರೆ ಗೊತ್ತಾಗುತ್ತೆ.
ಹ್ಮ್.
ಈಗ ಹಚ್ಚಿದಲ್ಲ ಇನ್ನೊಂದ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದ್ ಸತಿ ಹಚ್ಚ.
ಹ್ಮ್.
ಆ ಮ್ಯಾಗ ಇನ್ನೊಂದು ಸಲ್ಪ ಹೊತ್ ಬಿಟ್ಟು ಹಚ್ಚಿ ಸಂಜೆ ಕಟ್ಟಿಗೆ ಮಾಲ್ ಒಂಬತ್ತುವರೆ ಅಟ್ಟಿಗೆ ನಾಲ್ಕು. ಮಾಡಿ ಬಿಡಮ್ಮ ಮುಗೀತ್ತು.
ನೀ ಮತ್ತ ನೀ ಅಣ್ಣಾಗೆ ಹೇಳ್ತಿಲೇ.
ಹಾ ಹಾ
ಮತ್ತ್ ನಿನ್ಗೆ ಚಿಲ್ಲಿ
ಮತ್ ನನಿಗೆ ಅಚ್ಚು ಮತ್ತ್ ಯಾರ ಬೇರೆ ಯಾರ ಹಚ್ಚತೆ ಯಾರ್ದಾರ ಅದ ನಿನ್ ಬೆಲಿ
ಯಾ ಸಂಧ್ಯಾ ಬ ಸಂತ ಬಂದಿ
ಅದು ಏ ಯೂಸ್ ಇಲ್ಲ ಅವನಿ ಯೂಸ್ ಇಲ್ಲ ನಿನಗೂ ಯೂಸ್ ಆಗುತ್ತಾ ನನಗ ಹಚ್ಚಿದ್ರೆ ನನಗೂನ್ ಯೂಸ್ ಆಗುತ್ತಾ ನೀನಗೂನು ಯೂಸ್ ಆಗುತ್ತಾ.
ಹ್ಮ್ ಹ್ಮ್ ಅಲ್ಲ ಏನೋ ಮಿನಿಮಮ್ ಫೈವ್ ಐದು ಜನಕ್ ಮಾಡಂತಾರಲ್ಲ ಅದಕ್
ಐದ್ ಜನಕ್ಕೆ ಇಲ್ಲ ಅದ ಐದ್ ಕಾಲ್ ಮಾಡ್ಬೇಕಂತ ಅದು
ಅಲ್ಲಾ ಐದ್ ಜನಕ್ ಮಾಡ್ಬೇಕು ಅಂತಲ್ಲ
ಫೈವ್ ಮೆಂಬರ್ಸ್ಸಿಗೆ ಮಾಡ್ಬೇಕಂತ ಅದ.
ಹ್ಮ್
ಹಂಗೇನಿಲ್ಲ ಲ್ಲೇ ಅವ ಮಾಡ್ಯನ ಐದ್ ಕಾಲ್ ಮಾಡ್ಯನ ನನಗೇ ನಾಕ್ ಕಾಲ್ ಮಾಡಿ ಮುಗಸ್ಯಣನ ಅವ ಮೊನ್ನಿ
ಹ್ಮ್ ಹ್ಮ್ ಅಂದ್ರೆ ಒಬ್ಬರಿ ಮ ನಡತಾರನ
ಹಾ ಏನಿಲ್ಲ ಐದ್ ಕಾಲ್ ಮಾಡ್ಬೇಕಂತ ಅವರು ಅವ್ರ ಲೆಕ್ಕಕ್ ಮತ್ತ್ ಐದು ಮೆಂಬರ್ ಲೆಕ್ಕನೇ ಅಂತಾರದ್ ಐದ್ ಕಾಲ್ ಅಂತ ಹೆಂಗ್ ಕೊಡ್ತಾರ ಅವರೂ.
ಹ್ಮ್
ಹ ಅದಕ್ಕೆ ಮತ್ತೆ. ನಿನ್ದೂ ಹನ್ನೊಂದ್ ತೋರಷ್ದ್ ಅಂದಲ್ಲ
ಎಷ್ಟು ತೋರ್ಸಪ್ಪ ಆನೊಂದು ನಿಮಿಷ ಅಂತ ತೋರ್ಸ
ಹನ್ನೊಂದೇನು ಇರ್ಲಿಕ್ಕಿಲ್ಲ ಅನ್ನಿಸ್ತಾ ನನಿಗೇನ ಆಯ್ತ್ ಹನ್ನೊಂದ್ ಏನ್ ಬಾರಿ
ಅಂದ್ರೆ ನಾವು
ಹಾ
ಹ್ಮ ಎಲ್ಲಿದ್ದೀ ಈಗ
ಮನ್ಯಾಗ
ನಲ್ಲ
ಹ್ಮ್
ನಾ ನಾ ಇತ್ತಲ ಮಕ್ಕಂಡಿದ್ದೆ ಲ್ಲ ಮಕ್ಕಂಡಿ ಎಚರ್ಕಯ್ತಪ್ಪ
ಹಾ
ಈಗ ಮಕ್ಕಡಿದ್ದು ನಾನ್ ಬರೋಣ ಈಗ ಈಗ ಎಚ್ಚರಿಕೆ ಆಯ್ತು
ಹ್ಮ ಹ್ಮ್
ಅ ಇದು ಇದ್ ನೋಡಿದ ಆನ್ಲೈನ್ ಒಳಗ ಮುಂದೆ ಪಬ್ಜಿದಾಗ ಯಾರ ತರ ಇರ್ಬೇಕು. ರಸ್ಟೋನ್ಸ್ ಮಕೊಂಡು ಇತರ ಬಂತು ಅದಕ್ಕೆ ಹೆಚ್ಚು ಜನ ಈಗಲ್ಲಿ
ಹ್ಮ್ ಹ್ಮ್ ಹ ಒಂದ್ ಯ ಒಂದ್ ಎರಡ್ ದಿಂದ ಗಾರ ಒಂದ್ ಐದು ಟಾಸ್ಕ್ರಾರ ಮಾಡ್ಬೇಕು ಅದು. ಆಮ್ಯಗ ಹೆಂಗಾರ ಮಾಡಿದ್ರೆ ನಡೀತದ ಬೇಕಾದ್ರ ಬೇಕ್ ಮಾಡಿಟ್ಟೆ ಅಂದ್ರೆ ಪ್ರೋಸಾಸ್ ಆಗಲಿಕ್ಕಎರಡು ದಿನಾರೂ ಬೇಕಲ್ಲ.
ಹ್ಮ್
ನ ಐದ್ ಕಾಲ್ ಆಗದು ಗ್ರೀನ್ ಕಲರ್ ಸಬ್ಮಿಟ್ ಮಾಡದು ಬರುತ್ತೆ ಅಲ್ಲಿ.
ಹ್ಮ್
ಹ ಸಬ್ಮಿಟ್ ಮಾಡಿದೆ ಅಂದ್ರೆ ಮುಂದಲ್ದ ಟಾಸ್ಕ್ ತೋರ್ಸ್ತಾರೆ ಹಿಂಗ ಅದ್ನೇ ಹತ್ತು ತೋರ್ಸ್ತಾನ ಮತ್ತ ಈಗ ಇನ್ನ ಐದು ಕೊಡ್ತಾನ ಎಕ್ಸ್ಟ್ರಾ ಹಂಗೆ ಕಂಟಿನ್ಯೂ ಹಾಕೆಂತ ಹೋಗುತ್ತಾ.
ಹ್ಮ್ ಹ್ಮ್
ಹಚ್ಚಕುಂತಿತೊ ಮತ್ತಿನ ಒಂದ್ ಹತ್ತು ನಿಮಿಷ್ ಬಿಟ್ಟು
ಹಾ
ಕೆಲಸದ ನಂದನ
ಹಾಂ ಹಾಂ
ಹ್ಮ್ ಇಡ್ಲ್ಯಾ